ಹಲೋ.
ನಮಸ್ಕಾರ ಸರ್ ನಾ ಕೇಳಿಸ್ತಾ ಇದ್ದೇನೆ ನಮಸ್ಕಾರ ಹ. .
ಹಾ ಏನ್ ಮಾಡ್ತಿದ್ದೀರಾ.
ಹಾ ಮ ಕು. ಕುತ್ಕೊಂಡಿದ್ದೀನಿ ತೋಟದ ಹತ್ರಕ್ಕೆ ಹೋಗ್ಬೇಕು ಅದಕ್ಕೆ ಕುತ್ಕೊಂಡಿದ್ದೀನಿ. ಹಾ ಆಯ್ತು ಈತನೆ ತಿಂಡ ಮಾಡ್ದು.
ಏನು ಹಾ ಏನು . ಕೆಷ ಮಾಡಿದರಿ ಮನೇಲಿ ಇವತ್ತು ತಿಂಡಿವಿ.
ನಮ್ಮ ಮನೇಲಿ ಚಟ್ನಿ ಮತ್ತೆ ಚಪಾತಿ ಮಾಡಿದ್ದೆ. ಅ ಸ್ವಲ್ಪ ಟೊಮಾಟೋ ಟಮಾಟ ಗೊಜ್ಜು ಮಾಡಿದ್ರು.
ಹಾ ಹಾ ಟಮಾಟಾ ಗೊಜ್ಜ್ ಅಂದ್ರೆ ಒಂಥರಾ ಚೆನ್ನಾಗಿರುತ್ತ ಏನು ಇವತ್ತು ಭಾನುವಾರ ಅಲ್ಲ. ವಾ ಏನು ವಿಶೇಷ ಇಲ್ವಾ ಮಾಂಸಾಹಾರಿ ಏನಾದ್ರು ಮಾಡುದಲ್ವಾ.
ಏನಿಲ್ಲ ಮಾಡ್ಬೇಕು ರಾತ್ರಿಗ್ ಮಾಡೋದ್ ನಾವು.
ಹ ಹಂಗೆ ಹಂಗೆ ಅಂದ್ರೆ ಬೆಳಿಗ್ಗೆ ಮಾಡಿದ್ರಿ ಇವತ್ತು. ಇತ್ತು ಒಂದು ರಜಾ ದಿನ ಅಲ್ಲವಾ ಅದಕ್ಕಾಗಿ ಈ ದಿನ ಪೂರಾ ತಿನ್ಬೋದಿತ್ತು ಅಂತ ಅಸ್ತು ನನ್ನ ಅನಿಸಿಕೆ. .
. ನಮ್ಮೂವರ ಇರೋಲ್ಲ ಇರೋದು ಅಪ್ಪ ಅಮ್ಮ ನಾನು ನಮ್ಮ ಅಣ್ಣ ಅವರು ಕೆಲ್ಸಕ್ಕೆ ಹೋಗಿದ್ದಿ. ಅದಕ್ಕೆ ರಾತ್ರಿಗ್ ಬಂದ್ಮೇಲೆ ರಾತ್ರಿಗ್ ತಂದು ಮಾಡುವುದು.
ಸರಿ ಸರಿ ಅಂದ ಹಾಗೆ ಮತ್ತೆ. ನೀನು ಸಮಾಚಾರ ನಮ್ಮ ಮನೆಯಲ್ಲಿ ಇವತ್ತು. ಕೋಳೀ ಸಾರು ಮಾಡಿದ್ರು. ನಮ್ಮ ಅಪ್ಪ ಅಮ್ಮ ಅವರು ಎಲ್ಲೋ ಆಚೆ ಕಡೆ ನಮ್ಮ ಅಕ್ಕವಾದ ಅವರವರು ಗಂಡನ ಮನೆಗೆ ಹೋಗಿದ್ದಾರೆ. ಅದಕ್ಕಾಗಿ ಬೆಳಿಗ್ಗೆ ಮಾಡಿ ಹೋಗಿದ್ರು ನಾವು ತಿಂದು ಇವಾಗ ಆಸೆ. ಮೇವು ಹಾಕಿ ಅವುಗಳಿಗೆ ನೀರ್ ಕೊಡಿಸ್ಬಿಟ್ಟು ಮತ್ತೆ. ಮತ್ತಮ ಮೇ ಸತಿ ಕರ್ಕೊಂಡ್ ಹೋಗ್ಬೇಕು.
ಹೌದಾ.
ಇಟ್ಟರೆ ಇನ್ನೇನು ಕೆಲಸ ಇಲ್ಲ ಇವತ್ತು ರಜಾ ದಿನವಲ್ಲವೇ ಹಾಗೆ ಸುಮ್ಮನೆ.
ಹ್ಮ.
ನೋಡ್ಕೊಂಡು ಕುೂತ್ಕೊಳ್ಳೋದು ಸುಮ್ಮನೆ ಹಾಗೆ.
ಹೌದು.
ಮತ್ತೆ ಇನ್ ಎಂತ ಕೆಲಸ ನಿಮ್ ತೋಟದಲ್ಲಿ ಏನು ಏನು ಬೆಲೆೆ ಹಾಕಿದ್ದೀರಾ
ನಾವು ರಾಗಿ ಹಾಕಿದ್ದೀವಿ ಸ್ವಲ್ಪ ಜೋಳ ಹಾಕಿದ್ದೀವಿ ಮತ್ತೆ ಚೆಂಡು ಹೂವು ಹಾಕಿದ್ದೀವಿ ಚೆಂಡು ಹಾಗೆ ಕಟ್
ಚೆಂಡು ಹೂವ ಚೆಂಡು ಹೂವ ಬಿಟ್ಟಿದ್ಯಾ ಆಗ್ಲೇ.
ಇನ್ನುೂ ಇಲ್ಲ.
ಹಾ
ಇನ್ನುೂ ಒಂದು ಹದ್ನೈದು ದಿವ್ಸ ಆಗುತ್ತೆ.
ಆದಿ ನೈದು ದಿವಸ ಬರುತ್ತೆ ಪರವಾಗಿಲ್ಲ ಚೆನ್ನಾಗಿ ಮಾರಾಟ ಆಗತಿದ್ಯಾ.
ಇವಾಗ್ ಏನು ಪರವಾಗಿಲ್ಲ. ಬೆಲೆ ಚಿಂಡವ ಬೆಲೆ ನಮ್ದೆಲ್ಲ ಬರುವೋಷ್ಟದಿಗೆ. ಏನಾಗುತ್ತೆ ರೈತರ ಕಷ್ಟಾನೇ ಅಷ್ಟೆ
ಅಷ್ಟೇ ಬಿಡಿ ಏನ್ ಮಾಡಕ್ಕ ಆಗಲ್ಲ ಅದೇ ಇವಾಗ ನಾವು ಬೆಳಿ ಗೋತ್ತಿಲ್ಲ ಅನ್ನ ಟೈಮ್ ಅನ್ನ ಸಮಯದಲ್ಲಿ ತುಂಬಾ ಅದಕ್ಕೆ ಬೆಳೆ ಜಾಸ್ತಿ ಇರುತ್ತೆ ನಮ್ಮ ಬೆಳೆ ಬರುವ ಸಮಯಕ್ಕೆ ಅದಕ್ಕೆ ಬೆಳೆ ಕುಸ್ತಗುತೇ ಆಗುತ್ತೆ ತುಂಬಾ ನಷ್ಟ ಅನುಭವಿಸ ಬೇಕು ರೈತರ ಕೆಲಸನೇ ಅಷ್ಟಾಗಿದೆ ಹ್ಮ ಮತ್ತೆ ಇನ್ನೆ ಮತ್ತೆ ಸಮಾಚಾರ
ಮತ್ತೆ ನೀವೇ ಹೇಳ್ಬೇಕು
ಕಡೆ ಮಳೆ ಬರ್ತಾ ಉಂಟಾ
ನಮ್ಮ ಕಡೆ ಮಳೆ ಏನಿಲ್ಲ
ಹಾ
ಬರೀ ಗಾಳಿ ಜಾಸ್ತಿ
ಗಾಳಿ ಜಾಸ್ತಿ ಹೌದು ಈಗ ಗಾಳಿ ಬಂದ್ರೆ ಮಳೆ ಬರಲ್ಲ ಅಂತಾರೆ ನಿಜಾನದು
ಅದು ನಮಗೂ ಗೊತ್ತಿಲ್ಲ ನಿಮಗ ಗೊತ್ತಿರ್ಬೇಕ
ಹೌದ ಅದು ನಿಜಾನೇ ಯಾಕಂದ್ರೆ ಮಳೆ ಬರ್ಬೇಕಾದ್ರೆ ಗಾಳಿ ಇರಬಾರ್ದು ಆ ಮೋಡಾಗಗಳು ಗಾಳಿಗೆ ಮುಂದೆ ಹೇಳ್ಟೋಗುತ್ತಂತೆ ಆದ್ರಿಂದ ಅದ ಅಕೆ ಮಳೆ ಬರಕ್ಕೆ ಆಗೋದಿಲ್ಲ ಸಾಧ್ಯ ಆಗಲ್ಲ
ಹೌದು
ಹಾ ಗಾಳಿ ಇಲ್ಲ ಅಂದ ಮಳೆ ಜೋರಾಗಿ ಬರಬೇಕು ನಮಗೆ ಈವಾಗ ಮಳೆಯ ಅವಶ್ಯಕತೆ ತುಂಬಾ ಉಂಟು ಮಾರ ಇದೆ ಯಾಕೆ ಯಾಕಂದ್ರೆ ಇವಾಗ ಬೆಳೆಗಳು ಬೆಳಿಬೇಕು ಬೀಜಗಳು ಬಿತ್ತನೆ ಮಾಡಕಳ ಈ ಮಳೆರಾಯ ಈ ತರ ಕಷ್ಟ ಕೊಟ್ಟ ಹೆಂಗೆ ರೈತರು ಅಣ್ಣ ಸನ್ನಯದು ಹೊಟ್ಟೆಗೆ ಹ್ಮ್ ನಿಮಗೆ ಕೊಳವೆ ಬಾವಿಗಳಿದಾವ ಬೋರ್ವೆಲ್ ಗಳು
ಹಾ ಬೋರ್ ವೆಲ್ ಇದಾವೆ
ಹಾ ಅದಕ್ಕೆ ನೀವು ಶ್ರೀಮಂತರಾಗಿರಬಹುದು ಅದಕ್ಕಾಗಿ ನಿಮ್ಗೆ ಅವೆಲ್ಲ ಇರ್ತಾಬಡಿ
ಬೋರ್ ಇದೆ ಬಟ್
ಜಮೀನ್ ಇಲ್ಲ ಅಂತೀರಾ ಸರಿ ಸರಿ ಏನಿದೆ ಸಂಪಾದನೆ ಮಾಡಿ ನೀವು ನಿಮ್ಮನ್ನ ಸೇರಿಕೊಂಡು ಕೆಲ್ಸಕ್ಕೆ ಹೋಗಿ ದುಡಿದು
ಎಲ್ಲಿಧೀರಾ ಗಾಳಿ ಜಾಸ್ತಿ ಇದ್ದಂಗಿದೆ
ಹೌದಾ ಸರಿ ಸರಿ ನಾನು ನಮ್ಮ ಮನೆಯ ಮಹಡಿ ಮೇಲೆ ಇದ್ದೀನಿ ಈ ಕಡೆ ನಮ್ಮ ಕಡೆ ಗಾಳಿ ತುಂಬಾ ಗಾಳಿ ಇದೆ ಸರಿ ನಾನು ಗಾಳಿ ಇಲ್ಲದ ಪ್ರದೇಶಗಳಲ್ಲಿ ಹೋಗಿ ಮಾತಾಡ್ತೀನಿ
ಹ್ಮ
ಇವಾಗ ಗಾಳಿ ಬರ್ತಾ ಇದ್ದಾ
ಇವಾಗಿಲ್ಲ
ಇವಾಗ ಸ್ವಲ್ಪ ಸ್ವಲ್ಪ ಕಮ್ಮಿ ಇದೆಯಲ್ಲ
ಹ ಸ್ವಲ್ಪ ಕಮ್ಮಿ ಇದೆ ವಾಯ್ಸ್ ಸ್ಟ್ರಕ್ ಆಗ್ತಾದೆ ಹಲೋ ನೀವು ಮನೆ ಮೇಲೆಗೆ ಹೋಗಿ
ಹಾ ಸರಿ ಇವಾಗ ಕೇಳಸ್ತ ಇ
ಹ
ಇವಾಗ ಕೇಳಸ್ತಾಲ್ವಾ
ಇವಾಗೂ ಇಲ್ಲ ಧ್ವನಿ ಏನೋ ಒಂತರ ಕೇಳಿಸ್ತಾ ಇದೆ
ಇವಾಗ ಕೆಲ್ಸ ಇಲ್ವಾ
ಹಾ ಇವಾಗ ಕೇಳಸ್ತಾ ಇದೀವಿ
ಹಾ ಮಾತಾಡ್ತೀನಿ ನೀನ್ ಸಮಾಚಾರ
ಏನು ಇಲ್ಲ ನೀವೇ ಹೇಗ್ಬೇಕು ನೀವೇನ್ ಹಾಕಿದ್ದೀರಾ ಬೆಳೆ
ನಾವವು ಸದ್ಯಕ್ಕೆ ಇದು ಜೋಳ ಹಾಕಿದ್ದೀವಿ ಅದಕ್ಕೆ ಹ ಒಂದು ವಾರದ ಹಿಂದಷ್ಟೇ ಕೀಟನಾಶಕವನ್ನು ಸಿಂಪಡಣೆ ಮಾಡಿದ್ವಿ ಇವಾಗ ನೀರು ಬಿಟ್ಟಿದ್ದೀವಿ ತದನಂತರ ರಾಗಿ ಜೋಳ ಕಡಲೆಕಾಯಿ ಎಲ್ಲ ಹಾಕ್ಬೇಕು ಆದ್ರೆ ಮಳೆಗೆ ಕಾಯ್ಕೊಂಡಿದ್ದೀರಿ ಹೌದು
ಯಾವ್ ರಾಗಿ ಹಾಕಿದ ಯಾವ ಜೋಳ ಹಾಕಿದ್ದೀರಾ
ಜವಳ ಅದು ಅದೇನು ಗೊತ್ತಿಲ್ಲ ನನಗೆ ಮೆಕ್ಕೆಜೋಳ ಅಂದ್ರೆ ಹಾ ಮೆಕ್ಕೆಜೋಳೇ ಅನ್ಕೊಳ್ರಿ
ಹ್ಮ
ಹಾ ಮೆಕ್ಕೆಜ್ವರನೇ ಹಾಕಿರೋದು ನವುನು
ಮತ್ತೆ ಅದೇನ್ ಇದು ಮಾಡ್ತಾರೆ ನೋಡಿ ಜೋಲದಲ್ಲಿ
ಹೌದು ಹೌದು ಅದೇನ್ನುನು ಬುರುಗು ತರ ಮಾಡ್ತಾರಲ್ಲ ಹಾ ಅದನ್ನ ಹಾಕಿದ್ದೀವಿ ಅದ ಈ ಆಯ್ತು ಆ ಆಗಾಗಲೇ ಬಂದದೀವಿ ಸ್ವಲ್ಪ ಸ್ವಲ್ಪ ದೊಡ್ಡದಾಗಿದೆ ಇನ್ನೊಂದು ಸದರಲ್ಲಿ ಭಾರಿ ಒಳ್ಳು ಮಾರ ಇರಿ ಅದಕ್ಕೆ ಔಷಧಿ ಒಡೆಬೇಕಂತ ಹೇಳ್ತಿದ್ರು ನಮ್ಮಪ್ಪಾ ಹಾ ಇನ್ನೊಂದ್ ಸಲ ಕೀಟನಾಶಕ ಹೊಡಿಬೇಕು ಯಏಕಂದ್ರೆ ಅದು ಎಳಿಗಳೆಲ್ಲಾ ತೂದು ತೂತ ಬಿದ್ದೋಗಿದೆ
ಹೌದಾ
ಹೌದು ನೀವು ಔಷಧಿಗಳು ಹೊಡಿತೀರಾ
ಹಾ ನಾವು ಓಡತಿ ನಾವು ರಾಗಿ ಎಲ್ಲ ಹಾಕಿರೋದು ರಾಗಿ ಏನು ಬೇಕಿಲ್ಲ
ಹೌದು ಹೌದು ಬಿಡಿ ಡಿ ನಾವು ನಾನು ಒಬ್ಬನೇ ಹತ್ತು ಡ್ರಮ್ಮಗಳನ್ನ ಹೊಡೆದದ್ದಾಯ್ತು ಮೊನ್ನೆ ಬಾರಿ ತು ಕೈ ತು ನ ಸುಂಟ ನೋ ಬಂದ್ಬಿಟ್ಟು ಮತ್ತೆ ಇತ್ತೀಚಿಗೆ ಯವುದ ಪ್ರೇಕ್ಷಣಯ ಸ್ಥಳಗಳಿಗೆ ಭೇಟಿ ನೀಡಿದ್ರೆ ನೀವು
ನಾವು ಯಾವದು ಇಲ್ಲ
ಯಾಕೆ ನಾವು ತಿರುಪತಿಗೆ ಹೋಗಿದ್ವಿ ತಿರುಪತಿಗೆ ಹೋಗಿದ್ದೆ ನಾನು ಒಂದು ತಿಂಗಳೇನಷ್ಟೇ ಹಿಂದೆ ಇನ್ನ ಮುಂದಿನ ವಾರ ಹೋಗಬೇಕು ನನ್ನ ಅಕ್ಕ ಮನೆಗೆ ಹೋಗಬೇಕು ಅನ್ಕೊತಾ ಇದ್ದೀನಿ ನೋಡಬೇಕು ನನ್ನ ಅಕ್ಕ ಮಗಳದು ಹುಟ್ಟಿದ ಹಬ್ಬ ಇದೆ ಅದಕ್ಕೆ ಹೋಗ್ಬೇಕು ಕು ಅಂತ ಯೋಚನೆ ಮಾಡ್ತಿದ್ದೆ ನೋಡ್ಬೇಕು ಏನಾಗುತ್ತೋ ಅಂತ
ಹೌದಾ ಮತ್ತೆ ಎಂತ ಸಮಾಚಾರ ಮ ರ ಈತಾ
ಹೇಳ್ಬೇಕು ಮಾರರೆ ನೀವು ನಿಮ್ಮ ಕಡೆ ಏನು ವಿಶೇಷ ನಿಮ್ಮ ಕಡೆ ಏನು ಪ್ರಸಿದ್ಧ ಊಟ ಮಾಡ್ತೀರಾ ನೀವು ಚೆನ್ನಾಗಿ ಏನ್ ಮಾಡ್ತೀರಾ
ನಮ್ಮ ಕಡೆ ಅಂತ ಪ್ರಸಿದ್ಧ ಹೋಟೆಲ್ ಏನಿಲ್ಲ ನಮ್ಮ ಮನೆಯಲ್ಲಿ ಮಾತ್ರ ಯಾವಾಗಾದ್ರೂ ಪಾಯಸ
ಹಾ
ಯುಗಾದಿ ಹಬ್ಬಕ್ಕೆ
ತುಂಬ ಹೋಲಿಕೆ ಮಾಡ್ತಾರೆ ಮತ್ತೆ ದಸರಾ ಬಂದ್ರೆ ಸಸರಿ
ಹಾ ನಿಮ್ಮ ಕಡೆ ದಸರಾ ಹಬ್ಬ ಅ ಅಂದ್ರೆ ಹೆಂಗ್ ಮಾಡ್ತೀರಾ ಒಂಬತ್ತು ದಿನಗಳ ನವರಾತ್ರಿ ಪೂಜೆ ಎಲ್ಲಾ ಮಾಡ್ತೀರಾ
ನೀಲ್ಲ ಇಲ್ಲ
ಅಲ್ವಾ ನಮ್ಮ ಕಡೆ ಎಲ್ಲಾ ನವರಾತ್ರಿಯ ನವರಾತ್ರಿ ಮ ಅಂದ್ರೆ ಒಂಬತ್ತು ದಿನಗಳ ರಾತ್ರಿ ಒಂದೊಂದು ದಿನಕ್ಕೆ ಒಂದೊಂದು ದೇವರಿಗೆ ಅಲಂಕಾರ ಮಾಡ್ತಾರೆ ದಶಮಿ ಈ ದಿನ ನಾವು ದುರ್ಗಾ ಪೂಜೆ ಮಾಡಿ ಅದೇನು ಎಲ್ಲಾ ನಮ್ಮ ಕಡೆ ದೇವರನ್ನ ಮಾರಾಕ್ತಾರೆ ಅಂತ ಹೇಳ್ತವಿ ಅದನ್ನೆಲ್ಲಾ ಮಾಡ್ತಾರೆ
ಹೌದಾ ನಮ್ಮ ಕಡೆ ಏನ್
ನಿಮ್ಮ ಕಡೆ ಏನು ತುಂಬಾ ಸಡಗರವಾಗಿ ಮಾಡುವಂತ ಹಬ್ಬ ಯಾವುದು ನಾವು ಒಟ್ಟಿನ ತಿಂಡಿಗೆ ಇವತ್ತು ಬೆಳಿಗ್ಗೆ ಬೆಳಿಗ್ನ ಅದೇ ಹೇಳ್ದಲ್ಲ ಕೋಳಿ ಸಾರು ಮುದ್ದೆ ಮಾಡಿದ್ರು ಬಿಸಿ ಬಿಸಿ ಮುದ್ದೆ ಸ್ವಲ್ಪ ಪಣ್ಣ ಏನು
ನಿಮ್ಮ ಧ್ವನಿ ಏನು ಕೆಡಿಸ್ತಾ ಇಲ್ಲ
ಕೇಳಿಸ್ತಾ ಇಲ್ವಾ ನನ್ನಾದ್ರೆ ಇವಾಗ ಕೇಳಿಸ್ತಾ ಇಲ್ವಾ
ತುಂಬಾ ಹಾ ಇವಾಗ ಹೇಳಿ ಹೇಳಿ
ಅದೇ ಬೆಳಿಗ್ಗೆ ಬೆಳಿಗ್ಗೆ ನಮ್ಮ ಮನಲಿ ಇವತ್ತು ಕೋಳೀಸಾರು ಮುದ್ದೆ ಮಾಡಿದ್ರು
ಹಾ ಹಾ ಬೆಳಗ್ಗೆ ಬೆಳಗ್ನ ತಿಂತತೀರಾ
ಏನು ಮಾಡೋದು ಹಳ್ಳಿಲ್ಲಲ್ಲಿ ಬೆಳಗ್ಗೆ ಸಾಯಂಕಾಲನಿಲ್ಲ ಯಾವಾಗ ಏನು ಸಿಕ್ಕಿದ್ರೆ ತಿಂತಾ ಇರ್ಬೇಕು ಅಷ್ಟೆ ಹೌದು ನಿಮ್ಮದು ಹಳ್ಳಿನ ಪಟ್ಟಣಣ
ನಮ್ದು
ಪಟ್ಟಣ ಪಟ್ಟಣದವರೆಗ ಏನು ಗೊತ್ತ ಎ ಬಡಿ ಹಳಲಿ ನಸೋ ಕಡು ಹಾ ಹ ನಮ್ಮ ಹಳ್ಳಿಯಲ್ಲಿ ವಾಸ ವಾಸ ಮಾಡುವುದೇ ಒಂದ ತರಾ ಖುಷಿನ್ ಮನಸ್ಸಿಗೆ ಖುಷಿ ಉಂಟು ಮಾಡುತ್ತೆ ಹಾ
ಮತ್ತೆ ಏನ್ ಸಮಾಚಾರ
ನ್ವೇ ಹೇಳ್ಬೇಕು ನೀವೇ ಮಾರರೆದ್ ಚ ಹೇಳ್ಬೇಕು
ನೀವು ಚಿಕ್ಕವರ ನೀವು ಜಾಸ್ತಿ ದೊಡ್ಡವರು
ಏನು ಕೇಳಿಸಿಲ್ಲ ನಿಮ್ಮದವ ನಂಗೆ
ಎಳ ಸಿ
ಹಾ ಮಾತಾಡಿ ಸರಿ ನನಗೆ ನಿಮ್ಮ ಜೊತೆ ಮಾತಾಡ್ಲಿಕ್ಕೆ ತುಂಬಾ ಸಂತೋಷ ಆಯ್ತು ಮರಳಿ ಎಂದೇದ್ರರು ಸಿಗೋಣ ಸರಿನಾ ಆವಾಗವಾಗ ನಿಮ್ಮ ಕರೆ ನೀವು ಕರೆ ಮಾಡುತ್ತೀರಿ ನಾವು ಮಾತಾಡುವ ಸರಿ ಧನ್ಯವಾದಗಳು
ಸರಿ ಧನ್ಯವಾದ ಸ